ಏನ್ ಮಾಡಕತಿಪಾ
ಏಪ್ಪಾ ಎಂದಿಯ ನ
ದ ಕಟ್ಟಿದ್ದ ನೋನ
ಒ ಸಮ ಅಲ್ಕಂಡ
ಹೌದಾ ಓದ್ಬೇಕಕ್ಕೆಲ್ಲ ಯಾಕ ಮಕ್ಕಂದೆ
ಇಷ್ಟ ತನ ೋದೇನೆ ಈಗ ಮಾಡಾರ್ಕಂಡ ಸುಮ್ಮು
ದಬೇಕೋಕೋ ಸೆಕೆಂಡ್ ಇಯರ್ ಇದೆ
ಹೋಗ್ಬಕ್ಪ್ಪಾ ರಿಸಲ್ಟ್ ಮಾಡಬೇಕಕ್ ಒಂದ್ ಏಟಿ ಮ್ಯಾಗ ಪಾಡ
ಹ್ಮ ನೈಂಟು ಮಾಡ ಹಂಗಾದ್ರ ಸೇರ್ಸಕ್ತಾವ ನೋಡ ಮಂದ್ ಎಲ್ಲ ಸಿಗಲ್ಲ
ಹ ನಿಂತಪ್ಪಾ ನೈನ್ಟ ಫೈವ್ ಮಗಾತ
ನಮ್ದೇ ನೈಂಟಿ ಫೈವ್ ಮೇಾಲ ಆಗ್ಬೋದ ಆದ್ರೆ
ಅದುದಾ ನ ಅಂದೇ ಮಾಡಡೋಕ
ಅದೇ ನೀಟ್ ಪ್ರಿಪರೇಷನ್ ಮಾಡದು
ಹದಾ ಏನ ಜೆ ಡಬಲ್ ದಂತ
ಹೌದ ನಾ ಜೆ ಡಬ್ಲ್ ಇ ಓದ್ಬೇಕು
ಹಾ ಹೌದಾ ಬರಿ ಬರಿ ಯಾವವುದ ಬೆಷ್ಟ ನಾನು ಕಸಟಂತ ಬವ
ಕೆಸ ಇಟು ಬೇರೆ ಇಂಜಿನಿಯರಿಂಗ್ ಮಾಡಿಬ ಬಿಡ
ಹಾ ಯಾರು ಮಾಡ ನೀನ್ ನೀ ಜೇಡ ಬಲಿ ಮಾಡಿ ಯಾರಾರು
ನಾಜಯಬ ದೊಡ್ಡ ದೊಡ ಅವ ಹ
ಯವ
ಗಾಡ ಡಾವ ದೊಡ್ಡ ದೊಡ್ಡ ಅವವ ಈಗ ಗಾಡವು
ಹೌವಾಾ
ಯ ಐ ಐಟಿಿದೊಳಗ್ ಕರ್ಕಂತರ ಅವು
ಒಯ್ದ
ಒ ಕ ಬ ನೀ ಜಗ್ಗಿ ಕೆಲ್ಸದ ಹೊಲ್ದಾಗ ಮಳೆ ಬಂದ್ಬಿಟ್ಟ ಜಗ್ಗ ಕಡೆ ನೀರ್ ನಿಂತಬಿಟ್ಟ ಹೊಲ್ದಾಗ ಬ ಜರ್ ಕಂದ ಊಟ್ಟಾವ ನೀರೆ
ಯ
ಏನ್ ಮಾಡ್ತೆೆ ಹ ಹೈರಣಾಣ್ಯ ಆಗಿಬ ಬಿಟ್ಟನ ಕಡೆ ಅಲ್ಲ ಏನ್ ಮಾಡತ
ಮತ್ತೆ ಹೊರ್ಬೇಕಕ್ಕಲ್ಲ ನಿ
ತೊಡ್ಕೊಂಡೋಗನಿ ಅವು ಹೊಟ್ಟ ಹೊಲ್ದಾಗೆ ಬರ್ಲ
ಹಾ
ಈಗ ಅ ದೂರ್ ಸಾರದ ಬಿಟ್ಟು ಒಬ್ಬನ ಏನ್ ಮಾಡ್ತ
ಹಾ ಹ
ಸಾಕೈತ್ ಕಡೆ ಅವ ನ ಎತ್ತಿಗೆ ಎತ್ತ ತೊಡ್ಕೊಂಡ್ ಬಂದ್ಬಿಟ್ಟಿನ ಆ ಕಡೆ ಮನೆಗೆ
ಓವಾ
ಹ್ಮ್
ನಾನು ಒಲ್ ಕೊಯ್ದಿ ಈ ಕಡೆ ಹಾ ಮಳೆನೇ ಅಲ್ಲ
ಹೌದಪ್ಪಾ ಮಳೆ ಕಡೆ ನಿಮ್ ಕಡೆಗೆಲ್ಲ ಇದೆ
ಎಲ್ಲ ಪಾಯ ಇಡ ಕ್ಕೆ ಪಡ
ಬರದ ಬರ್ತ ನೋಡ್ದೋ ಒಂದು ಮಳೆ ಹ್ಮ
ಕಾಲಜ ಕ ಹೋತಿ ನಾಳಿಗಿ
ಹ ನಾಳಗ್ ಹೋಗ್ಬೇಕು ಕಾಲೇಜು ಹೊತ್ತು ಹುಟ್ಟದ ನಾಳೆಗ್ ಟೆಸ್ಟ್ ಅದ
ಹಾ ನಿನ್ನೆ ಹೋಗಿದಿ
ಹೋಗಿದ್ದೆ
ಹಾ ನಾಳೆಗೆ ಯಾವ ಟೆಸ್ಟ್ ಅವ
ನಾಳೆಗೆ ಮ್ಯಾಥಸ್ ಅ ಪಾಠ ದಸರ ಮ ಟ್ರಿಕ್ಸ್
ಹವಾ
ಹ್ಮ ನಲ್ವತ್ ಮಾರ್ ಸಿ ಇತ್ತು ಅಂತಂದಾರ ಹ್ಮ ಮ್ಯಾತ್ ಸ್ವಲ್ ಹ ಮೇಡಮ್
ಹಾ ಹಾ
ಮ್ಯಾಥಸ್ ಫಿಜಿಕ್ಸ್ ಮೇಡಮ್ ಭಾರ್ಗವಿ ಗೇ ಮಡಮ ಹಾರ
ಹೌದಾ ಚಲೋ ತರಾಯಯ
ಬಾರಿ ಹೇಳತಾರವಾ
ಹಾ
ನಿಮ ನಿಮ ಹ ಜಗ್ಗೆ ಪ್ರಾಕ್ಟೀಸ್ ಮಾಡನಿ ನಿಮಲೆಏ ಚಲೋ ಆಡ್
ಹಾ ಎಲ್ಲರ್ಸ ಮಾತರ
ಹೊ ಬಸ್ ಚಲ ಕಾಲಜ
ಹಿತ
ಇಡೀ ತಾಲೂಕ್ದಾಗೆ ನಂಬರ್ ಒನ್ ಕಾಲೇಜ
ಹೌದ ಹೌದ ಎಲ್ಲಾ ಹಾಲಿಡೆ ಇದ್ದಾಗ ಹಾಲಿಡೆ ಕೊಡ್ತಾರ ಅವರು ಬ್ಯಾಡಂದ್ರ
ಹೌದೌದು
ನಿಮ್ ಹಾ ನಿಮ್ ಗೌರ್ಮೆಂಟವ್ರ್ ಕೊಡ್ತಾರಲ್ಲ ನೇಮ್ಡ್ ಕೊಡ್ತಾರ
ಹಾ ನಮ್ ಗೌರ್ಮೆಂಟ್ನವ್ರಪಾ
ಹ್ಮ್ ನಮವು ನಮವ ಬ್ಯಾಡ ಡಂದ್ರ ಕೊಡ್ತರ ನಮಗ ಏನ್ ಮಾಡಪ್ಪ
ಪಾಡಲ್ ತೋ
ಹ್ಮ ಅಲ್ಲೇ ಮನ್ಯಾಗ ಕುಂತ್ನೀ ನಾಷ್ಟೆಲ್ಲಾ ಅಪ್ಲಿಕೇಶನ್ ಹಾಕಿನಿ ಮನ್ನೇ ಬಂದುದ
ಹ್ಮ್ ಹ್ಮ್
ಬಂದದ್ ನಾ ಹೊಂಟೀನಿ ಶುಕ್ರಾರ ಜೊತಿ
ಹೋಗ್ಬೇಕಾ ಹಾಸ್ಟೆಲ್
ಹೂಂ ಸೋಮ್ವಾರ ಆಯ್ತ ಆ ಕಡೆ ಎಲ್ಲ ಇಟ್ಟು ಬಂದ್ನಿ ಆಯ್ತು ನಾಳೆ ಅಂತ ಕಾಲೇಜ್
ಹೂಂ ಅಷ್ಟ ಮಾಡ್ಬುಡ
ಹ್ಮ ಅದೆಲ್ಲ ಸ್ಪೋರ್ಟ್ಸ್ ಬಸ್ ಪಾಸ್ ನಾಳೆ ಅವ್ನೌನ ಎಲ್ಲ ನಾಳೆಗ್ ಬರ್ತದ ಅದೊಂದ ಫ್ರೀ ಅದ ಹ್ಮ ನೀ ತೆಗ್ಸಿದಣಾ
ಹಾ ನಾ ತೆಗಸೀನಿ ಅಪ್ಲಿಕೇಶನ್ ಆಕೀನಿ ನೂರು ರೂಪಾಯಿ ಕೊಟ್ಟ ಎರಡ್ ದಿನ ಟೈಮ್ ತುಗಂದ ಮೂರ್ನೇ ದಿನಕ್ ಬಂದದ್ ನೋಡ ಹೂಂ ಬಂದದೆೇಕೆ ಇಲ್ಹಾದ್ ಕೈಯಾಗಾದ ಈಗ
ಹೌದಾ
ಹ್ಮ್ ಬ್ಯಾಗ್ನಾಗಿಡಾಕತ್ನಿ ಮತ್ತ ಎಲ್ಲನ ಕಳಿತ ಅಂತಂದ
ನೀ ಮತ್ತ
ಹೌದು ಮುರ್ತದ ಅಂದ್ ಬ್ಯಾಗ್ನಾಗಿಡಾಕ ನೋಡ
ಹಾಷ್ಟಲ್ದಾಗ ಸ್ಪೋರ್ಟ್ಸ್ ಅವ ಆಡ್ಸ್ತಾರ ದಿನ್ನಾ ನಮ್ಗ
ಹ್ಮ್ ಆಡವೆಲ್ಲ ದೈಹಿಕ ಮಾನಸಿಕವಾಗಿ ಒಳ್ಳೇದ್
ಹಾ ಹೌದ ಕ್ರಿಕೆಟ್ ಕರ್ದ್ಣ್
ಕ್ರಿಕೆಟ್ ಅವೆಲ್ಲ ಆಗ ಆಡವು
ಕ್ರಿಕಟ್ ರನ್ನಿಂಗ್ ಅಷ್ಟಾಡ್ತ್ನ
ಹ್ಮ ರನ್ನಿಂಗ್ ಒಡ ಜೀಗ್ಗಟ ರನ್ನಿಂಗ್
ಹ ರನ್ನಿಂಗ್ ಓಡ್ತಿ ಆದ್ರ ನಿಮ್ಮಷ್ಟು ಓಡಾಕ್ ಬರಬೇಕಲ್ಲ
ಹೌದ ನಾ ಸ್ವಲ್ಪ ಮೊದ್ಲೇಶೇನ ಪ್ರಾಕ್ಟೀಸ್ ಮಾಡಿವಲ್ಲಾ
ಹಾ
ಕೈ ಕೆಲ್ಲ ಹಂಗ ಆತದ ಅದ
ಏನ ನಿಮ್ ಫ್ರೆಂಡಾ
ಹ್ಮ್ ಹೌದೌಹೌದು ಅವಾಗ ನಾಲ್ಕಕ್ಕೆ ಎಳ್ತಿದ್ವಿ ಅವಾಗ
ಹೌದಾ ಒಂದ್ ದಿವಸ ಬಿಡಲಾರದಂಗ ಹೋಗಿದ್ರ ಒಂದ್ ದಿವಸ ಬಿಡಲಾರದಂಗೆ ಹೋಗಿದ್ರ ಅಂತ
ಏನ್ ಮಾಡುತ್ತೆ ಈಗ ಬುಟ್ಟೆ ನಡಿ ಎಲ್ಲ ಈಗ ಹ್ಮ ಕದೇ ಮಳೆ ಬರಕ್ಕತ್ತ ಆಯಕಲ್ ಬಿಟ್ವಿ
ಹೌದಾ
ಹ್ಮ್ ಹೆ ಐ ಕಿಲೋಮೀಟರ್ ಓಡುತ್ತಿದಿವಿ ನಿಂದರ ಅಲಾರಂಗ್
ಹುನವ ಮತ್ತೆ ಯಾವಾಗ ಕಾಲೇಜಕ್ ಬರ್ತದೆ ತೋಡ್ತರ
ಕೋತಿದ್ವಿ ಐದು ಗಂ ತತ್ತನ್ ಮಾಡ ಇಲ್ಲಿುವೇ
ಅಷ್ಟು ಕೊಡ್ತನೇ ನಿವೋ
ಹ ಬಾಳ್ ಬಾಳ್ ಡ್ತೇವ ನಾವು
ಬಿಟ್ಟ್ರರ್ತ ನೋಡ್ತರಾ
ಹ್ಮ ಐದು ಕಿಲೋಮೀಟರ್ ನಿಂದ್ರಲ ಆರಂಗ ಒಡ್ತೀವಿ ನೋಡ ಹು ಏ್ ಏನ ಆಗಲ್ಲ ಪ್ರೋಟೀನ್ ತಿನ್ನ ಪ್ರೋಟೀನ್ ತಿಂತೀವಿ
ಹ್ಮ್ ಹ್ಮ್
ದಿನ ಒಂದೊಂದ್ ತತ್ತಿ ತಿನ್ನಬೇಕು ಹ ಹಾಲು ಚಿಕನ್ ಎಲ್ಲ ಹೊಡಿಬಕ ಹಂಗಾದ್ರೆ ಹ್ಮ್
ಹಾಲ ಕುಡಿತಿನಿ
ಹ್ಮ ಹಾಲ್ ಕುಡಿತನ ಒಂದ್ ಆಕಳ ಅದ ಐದ ಲೆಟರ್ ಹಾಲ್ ಕೊಡತದ
ಆಕ್ಕಳ ಅಲ್ಲ ನಾ ಬೇರೆ ಎಲ್ಲ ಮಾಡಿದ್ದೆ ಎಮ್ಮೆ ಹಾಲ
ಇಲ್ಲ ಇಲ್ಲ ಹಾಕ್ಳದ ಅದ ಆ ಹೆಮ್ಮೆ ಅಲ್ ಕುಡಿಬಾರ್ದ ಅದ ಹ್ಮ ಒಬಾ ರ ಆ ಕಳ ಕುಡಿ
ಹಾ ಜ್ಞಾನ ಬರ್ತು ಆಕಳಾಗಿ ನೆನಪಿನ ಶಕ್ತಿ ಹ ಬರ್ತ ತುಪ್ಪ ವಿಟಮಿನ್ ಡಿ ವಿಟಮಿನ್ ಎ ಬಿ ಸಿ ಡಿ ಹತ್ತಾ
ಸ್ವಲ್ ಬಿಸಲ ಕೂಡ ಡಿ ಸಿಗದೆ ವಿಟಮಿನ್
ತಮಿ ಸಿೀ ಸರಪಾ ಕ್ರಿಕೆಟ್ ಆಡ್ತಿ ಏನ್ ನಿ
ಕ್ರಿಕೆಟ್ ಆಡ್ತಿದ್ಯಾ ಮೊದಲ ಈಗ್ ಬೀಟೆನ್ ನೋಡ್
ಹ ಬಲ್ಲಿಂಗ್ ಚೊಲೋ ಅಕ್ತಿಯೆನ್ ಮೊದ್ಲ್
ಹಕ್ತಿದೆ ಅವಾಗ
ಬ್ಯಾಟಿಂಗ್ ಸಿಕ್ಸ್ ಬರೀ ಸಿಕ್ಸ್ ಕೊಡತಿದ್ದಾನ
ಹಾ ಎಲ್ಲ ಟಾಡ್ತೇ ಬಿ
ಹಾ
ಸನಲ್ಲ
ಹ್ಮ್ ಹ್ಮ್
ಒದಪಾಕಲ್ಲ ಅದಕೇ
ಮುಟ್ಟೆ ಮುಂದಿನಿವಸ ತಳ
ಮುಂದಿನ ವರ್ಷ ಲಸಿನಿಂದ ಆಡ್ತಿನಿ ನೋಡ
ಹ್ಮ ಹಾ ಹಾ ಆರಾಮಪ ನೀವು
ನಾನ್ ಆರಾಮೇ ನೋಡಪ್ಪ
ಏನ್ ಮಾಡ್ತಿ
ಏನಿಲ್ಲ ಜಾ ಬರಿಯಾದ್ ಆಯಿತೇ
ಹ್ಮ್
ಇಷ್ಟೊತ್ತ ನೋಡ್ಸ್ಬಾರ ನೀಿ ಈಗ ಹೊರಗ್ ಹೋಗಿನ್ ಸ್ವಲ್ಪ ತಿರ್ಗಾಡಾಕ
ಆರಾಮ್ ಕಲ್ಡ್ರು ಗಿಲ್ಡ್ರು ಬರ್ತಾರಾ
ಏ ಕಲ್ಡ್ರು ಕರೆವು ಕಲ್ಡ್ರು ಬಾಳ ಜನರ ಇಲ್ಲಿ
ಹೌದಾ ಹಾ ಹಾ
ಇಲ್ಲ ಒಂದ್ ರೂಮ್ ಕಟ್ನಿ ಆ ರೂಮ್ ನಾಗ ತೀರಿಗಡ್ಟ್ನು
ಹೌದ ಹ
ಹ್ಮ್
ನಾ್ ಫಿಸಿಿಕ್ಸ್ ಒ ಬಾರ ಹಳ್ತಾರಪ್ಪ
ವಿಜಯಕ್ ಹೌದು ಬಾಳ ಬೇರಿಕೆನಂತಲ್ಲ
ಹಾ ಸುದೀಪ್ ಸರ್ ಬರಿಕಲ್ಲನ್ನ ಬ ಸರ್ ಫುಲ್ಲಾನ್ನ ಬರ ಸರ್ ಫು ಸತ ಅವ
ಹ್ಮ್್ಮ ಕಲ್ಲಿಂಬಲ್ಲಿ ಬಾಟ್ನಿ ಶರಣ ಅಂತಾನ ಅನಸರ್
ಬಾಟ್ನೇಶ್ವರ್ ಅಂತಾರ
ಹ ಮೊನ್ನೆ ನನಗ ಕಲ್ಲಿ ಸಿಕ್ಕಿದ್ದ
ಹಾ ಏನಂದ್ರ
ಸ್ವಲ್ಪ ಅದ್ರ ಕಾಲೇಜ್ ಎಲ್ಲಿ ಹಚ್ಚಿದೆ ಅಂತಂದ್ರ ಇಲ್ಲಯ ಇಲ್ಲೇ ಹಚ್ಚನೆ ಅಂತ ಅಂದೆ
ಹ್ಮ್
ಗೌರ್ಮೆಂಟ್ ಹಚ್ಚೇನ್ರಿ ನಮ್ದ್ ಕಾಲೇಜ್ ಹಚ್ಚ ಬೇಕಿಲ್ಲ ಚೊಲೋ ಇತ್ತ ಹಂಗ ಹೆಂಗ ಅಂದ್ರ ಸರ ಆ ಸ್ವಲ್ಪ ಎಲ್ಲ ಅಡ್ರೆಸ್ ವರ ನಮ್ಮ ಬಲ್ಲಿ ರೊಕ್ಕ ಇಲ್ಲ ಅಂದೆ
ಸರಿ ಹೇಳ್ಬಕ್ ಜಂಕ್ ಫುಡ್ ಅವೇನು ತಿನ್ನಬಾಡ ದು ಅಂತ
ಅದೇ ಸೋರಿ ಹೇಳ ಬೇಕಂದ್ರೆ ಅವ್ರೇ ನನಗ ಹೇಳಿಬಿಟ್ಟರು
ಹೌದಾ ನೀ ಜಂಕ್ ಫುಡ್ ತನ
ಹ್ಮ ಪಾನಿಪೂರಡಕ್ಕ
ಮತ್ತ ಜಂಕ್ ಫುಡ್ ಚೆಂದ ಮಾಡಬೇಕಪಾ
ಜಂಕ್ ಫುಡ್ ತಿನ್ನಬಾರದು ಹಂಗ ಹಿಂಗ ಅಂದ್ರೆ
ಹಾ
ಆಯ್ತ್ ರೀ ಸರ್ ಅಂತಂದ ಆಯ್ತು ಒಕಟ್ಟ ಬಂದ್ಬಿಟ್ಟೆ ಅಲ್ಲೇ
ಹಮೊ ಹೌದಾ
ಹ್ಮ್
ಪಕೆಟ ರರಿಗೆ
ಒಕ್ಕಟಿದೆ ಮತ್ತೇನ್ ಮಾಡ್ತತಿ ತಿನ್ಬ್ಯಾಡ ಅಂದ್ರು
ಹೇಳ್ತಾರಿ
ಹ ಹೇಳ್ತಾರ ನೋಡ ಅಜ್ಜೆ ನೀಟ್ ಕೆ ಸಿ ಟಿವ ವಿ ಹೇಳಲ್ಲ ಇವ ಎಡ್ದು ಬೇರೆ ಹ್ಮ ಬೇರೆ ಜ ಡಬಲಿ ಅಷ್ಟು ಚೆ
ಅವೇಲ್ಲ ಬರೇ ಕೆ ಸಿ ಟಿ ನೀಟ್ ಅಷ್ಟೇಪ್ಪಾ
ಹ ಕ ಕಡೇಕ್ಕ ಹೋಗ್ಬಕ್ಕ ಅವು
ಹ ಜೆಡಬ್ಲಿಲಿ ಕಲ್ಸ್ತಾರನ ಅಲ್ಲಿ
ಡಬಲಿ ಕಳಸ್ತಾರ ಎಲ್ಲಾ
ಸ್ಟೇಟಿಗೆ ನಂಬರ್ ಒನ್ ಕಾಲೇಜು ಪ್ಪಾ ಅದು ಅಚೀವ್ ಮಾಡೋದು ಹಾ ಅಮ್ಮಂದುನು ಚಲೋ ಅಂತಾರೆ ಎಲ್ಲಾ
ಐವತ್ತು ಜನ ಡಾಕ್ಟರ್ ಆಗ್ಯಾರ ಅಂತಲ್ಲ ಅಲ್ಲಿ
ಇಲ್ಲೇ ಹ ಹಾ ಹೌದು ನಿಂಬಲ್ಲಿ ನಿಂಬಲ್ಲಿ ಲೆಕ್ಕಿಲ್ಲ ಅಂತ ಅದು
ಪಾಂಪ್ಲಲೆಟ್ ತುಂಬತ್ ತುಂಬಿವ ನಂಬಲಿ
ಹೌದಾ ತುಂಬೆ ಅವನ
ಹ ಎಲ್ಲಿೇ ನೋಡತ್ತೇದಿ ಡಾಕ್ಟ್ರ ಐನೂರತ್ ತೊಂಬತ್ತಾರ ಆರ್ನೂರ್ ಮ್ಯಾಲ ಹಿಂಗ ರ್ಯಾಂಕ್ ಬಂದಾರ ಹ ನಾ ಸ್ವಲ್ಪ ಕೆಲ್ಸ ಅದ ನಂದು ಸ್ವಲ್ಪ ಕೆಲ್ಸ ಅದ ಆಮೇಲೆ ಮಾಡತನಿ ನಿನಗ
ಆಯ್ತಾಯ್ತು
ಹ್ಮ್